ವಿದ್ಯಾ, ಹಾ ವಿದ್ಯಾ
ಏನ್ ಮಾಡಕತ್ತೇವಾ
ಏನಿಲ್ಲ ನೋಡವ ಸುಮ್ಮ ಕುಂತಿದ್ದೆ ನಾನೇನಿ ನಾನೇನ್ ಕಾಲ್ ಮಾಡಿದ್ರೆ ಆಯ್ತು ಅಂತ ನೆನಪು ಮಾಡ್ಕೊಕತಿದ್ದೆ ನೀನೇ ಕಾಲ್ ಮಾಡ್ಬಿಟ್ಟಿ ಮ ಹ್ಮ ಆರಾಮಿದೆಯಲ್ಲ
ಹಾ ಆರಾಮದೇವ ನೋಡವ
ನಿಮ್ ಮನಿ ಹತ್ರ ಎಲ್ಲಾ ಗಿಡಗಳು ಅದಾವ.
ಯಾಗಿಡನು ಇಲ್ಲ ಏನೂ ಇಲ್ಲ ನೋಡು ಬರೇ ಮನಿ ಅದಾವಅಚ್ಚಾಕ ಜಾಗನೇ ಇಲ್ಲಾ.
ಫುಲ್ ರೋಡ್ ಮಾಡ್ಬಿಟ್ಟು ತರ ಶಿಸಿಸಿ ರೋಡ್
ಹಾ, ಶಿಸಿ ರೋಡ್ ಅದಾವು ನಮ್ಮ ಮನಿ ಮುಂದ, ಮತ್ತೆ ಮನಿಅದಾವು. ಸೈಡ್ ಮನಿ ಅದಾವ ಎಲ್ಲಿ ನಮ್ಗೆ ಸ್ವಲ್ಪ ಜಾಸ್ತಿ ಏನ್ ಇಡಕ್ ಜಾಗ ಇಲ್ಲಾ.
ಓಹೋ, ಹಂಗಾ
ಹಾ, ಈ ಊರಾಗ ಸಂದಿ-ಸಂದಿಇರುತ್ತ ಮತ್ತೊಲ್ಲ ಎಲ್ಲಪ್ಪ ಸಿ ಸಿ ರೋಡಾಕ ಹೆಂಗ ಅದಾವ
ಹೌದು, ಊರ್ ಒಳಗಾದ್ರೆ ಹಂಗೆ ನೋಡಹಣೆಬರಹ.
ಹ್ಮ್, ಎಲ್ಲಿ ಸ್ವಲ್ಪ ಸೈಡು ಹಿಂಗ ದೂರ್ ಹೊಲಗಳ ಕಡೆಯಾರದ್ ಬೈಲ್ ಜಾಗರ, ಫ್ಲಾಟ್ಗಳು ತಗೊಂಡ್ ಬೈಲ್ ಇರ್ತದ ಅಂತೆ ಎಲ್ಲಾರ ಗಿಡಾ -ಪಡ. ಸಕ ಊರಾಗ ಎಲ್ಲ ಹಾಸ್ತಿತ್ತು
ಹ್ಮ್, ಹ್ಮ್ ನಿಜ ನೋಡಿ ನಿಜಾ
ಇಂತಲ್ಲಿ ಏನ್ ಅಚ್ಚದಿಲ್ಲಾ ಬಿಡೋದಿಲ್ಲಾ
ಬೇಡಗಲ್ಲ
ಅದೇ ಬೆಳಿಗ್ಗೆ ಕೆಲ್ಸ ನಮ್ ಕೆಲ್ಸದಂದ್ ಮಾಡೋದಿತ್ತಲ್ಲಾ ನಾನ್ ಗಂಡನ್ ಕಸ ಮಾಡ್ಕೊಂಡ್ ಬರಕ
ಹಾ
ಅವ್ರ ಫೋನ್ ಒಯ್ದಿದ್ರ ಮತ್ತ ಹನ್ನೊಂದ ಗಂಟೆಗೆ ಟೈಮ್ ಕೊಟ್ಟತದ ಫೋನ್
ಹ್ಮ ಫೋನ್ ಬೇಕಾ ಅದಕ್ಕೂನು ಲೊಕೇಶನ್
ಅಂದ್ರೆ ಫೋನ್ ನಾಗ ಮಾಡೋದಲ್ಲ ಅದು
ಹಾ ಹಾ ಹಾ
ಫೋನೆ ಒಯಬೇಕಲ್ಲ ಮತ್ತತ್ ಅದು ಇದು ಎರಡ್ ಆಗುತ್ತ ಅದು ಕಿಲೋ ಮೀಟರ್ ಯಾಡ್ ಆಗುತ್ತೆ ಅಷ್ಟು ಎಲೆಲ್ಲಿ ಹೋಗ್ಯಾರ ಅನ್ನೋದು
ಹಾ ಹಾ ಹಾ
ಅದ ನಮ್ ಫೋನ ನಮ್ ಫೋನಾಗ ಮಾಡ್ಕೊಂಡ ಬರ್ತಾರೆ
ಹ್ಮ ಹಂಗೇನು
ಹೊಲ್ಗೊಳಗ್ ಹೋಗ್ಬೇಕಿಲ್ಲ ನೀನ್ ನಮ್ಗ ಹೆಣ್ಮಕ್ಳಿಗೆ ಎಲ್ಲ ಅನ್ ಹೋಗ್ಬೇಕು ಆದ್ರೂ ದಿಸಶಾಂಕ್ಯಾಪ್ ವಳಗ ಸರ್ವೆ ನಂಬರ್ ಹಾಕಿದ್ರ ಅದೇ ಹೊಲ್ಕ್ ಹೊಯದ ಕರ್ಕೊಂಡ್ ಹೋಯಿದ ನಿಂದ್ರಸ್ತದ ಅದೇ
ಹೌದಾ
ಹ ಹೋಗಿ ಮಾಡ್ಕೊಂಡ್ ಬರಬೇಕಲ್ಲ ನೀ ಇಂಥವರಲ್ಲ ಇಂತ ಸರ್ವೆ ನಂಬರ್ ಅ ಹ ಆಯಿತಬಿಡು ಅವರು ಹೊಲಕ್ಕಕ್ ಹೋಗಿ ಕರ್ಕೊಂಡ್ ಇಷ್ಟ್ ಕಿಲೋಮೀಟರ್ ಅದ ಇಷ್ಟ್ ನಿಮಿಷದಾಗ ಹೋಗ್ ಮುಡ್ತಾರ ಎಲ್ಲಾ ತೋರ್ಸ್ಬಿಡ ದಿಶಾಂಗಳ
ಹೌದಾ
ಹ ಹೋಯ್ ಮಾಡ್ಕೊಂಡ್ ಬರೋದ ಅಷ್ಟೇ ಮತ್ ಈ ಸದ ಸೈರ ಈಗ ಎಲ್ಲಾರೂ ಹೊಲ ಏನ್ ನೋಡಿರತಾರ ರ್ ನೋರ ಆ್ಯಪ್ ಇತ್ರ ಬರ್ತಾರ ಮತ್ ಅವರು ನಮ್ಮ್ ಮ್ಯಾಗ ಕೋ ಆರ್ಡಿನೇಟರ್ ಗಳ ಬರ್ತಾರಲ್ಲಾ ಅವ್ರ ಯಾಪ್ ಹಾಕೊಂಡೆ ಬರ್ತಾರ ಹಾಗಾಗೆ
ಅದ್ರಿ ನಿಮ್ದ ಸರ್ವೆೇ ನಂಬರ್ ಕೊಡ್ರಿ
ಎಂಟ್ರಿ ಮಾಡಿರ್ತವಲ್ಲ ನಾವ್ ಪೇಕ್ ಮಾಡಿದ್ರರು ನಾವ್ ಎಂಟಿ ಮಾಡಿರ್ತೇವಲ್ಲ ಅವ್ರ ಹೆಸರು ಅವ್ರ ಸರ್ವೆ ನಂಬರ್ ದಿಶಾಂಕ್ ಪಳ ಯಾಪ್ ಪೊಳಗ್ ಹೊಡದ್ರ ಅವ್ರು ಆ ಹೊಲಕ್ ಹೋಗಿ ಅ ನೋಡಿ ಬರಬಹುದ ನಾವ್ ಕೆಲ್ಸ ಮಾಡೇವ ಇಲ್ಲ ಹಚ್ಚಕ್ ಮಾಡ್ಬಕ್
ಹೌದಾ ಇವಾಗ ಏನಂದ್ ಚೆಕಿಂಗ್ಗೋಸ್ಕರ ಬಂದ್ನು ಸರ್ವೆ ನಂಬರ್ ಹಿಡ್ಕೊಂಡ್ ಜಾಗಾ ಹುಡುಕ್ಬೋದನ
ಅದ್ರೊಳಗ ಹೋಗಬೋದು ಅವ್ರರು ಸರ್ವೆ ನಂಬರ್ ಹಾಕಿದ್ರೆ ಇಂತ ಈಸದ್ದ ಸರ್ವೆ ನಂಬರ್ ಆರ್ ಅಂತ ಹೇಳ ಮಾವನ ಹೆಸರು ಸರ್ವೆ ನಂಬರ್ ಆರ್ ಯಾವ ತಾಲ್ಲೂಕ ಹುಣಸಗಿ ಅವನ ಊರ ಎಲ್ಲಾ ಹಾಕ್ಬಿಟ್ರ ಆಯ್ತ ಅವ ಹೊಲಗ್ ಕರ್ಕೊಂಡೋಗೆ ನಿಂದಿಸ್ತ ಅದ
ಅಬ್ಬಬ ಅಬವಾ
ಹ ಹ ಆ ತರ ಇದಾವ ಮತ್ತ ಅ ಹಾ ಅಂತಲ್ಲೇ ಪ್ರಾಜೆಕ್ಟ್ ಮಾಡಕತ್ತಾರ ಅವ ಏನು ಗೊತ್ತಿರ್ಲಿಕ್ಕೆ ಅವ್ರ್ಯಾಕ ಮಾಡ್ತಿದ್ರ
ಹ ಹ ಹ ಹ್ಮ್
ನಾವೆಲ್ಲಾ ಒಂದ ಈ ಅದ್ಕೆ ಬೆಳಗ್ಗೆ ಮಾಡ್ಕೊ ಬಂದಾರ ಮ್ ನೋಡ್ಬೇಕ್ ಸಾಯಂಕಾಲ ಬಳಸ್ಬೇಕು ಐನೂರ ಎಂಬತ್ತ- ಟಾರ್ಗೆಟ್ ಅದ ನಾಕ್ ನೂರು ಹದಿನೈದ್ ಆಗ್ಯದ ಈಗ
ಹಾ
ಇನ್ನ ಟೈಮ್ ಆದ್ ಆದ್ರ ಇನ್ನ ಜೂನ್ ತಿಂಗಳ ಜೂನ್ ತಿಂಗಳ ಫುಲ್ ಅದ
ಆರಾಮ ಆಗುತ್ತ ತಗೋ
ಹಾ ಆರಾಮಾಗುತ್ತೆ
ಒಂದ್ಸರಿ ಹೋದ್ರೆ ಎಷ್ಟ ಎಕರ ಆಗ್ಬಹುದು.
ನಾವ್ ಮಾಡ್ಕೊಂಡಂಗ ಸೈರದು ಅಂದ್ರೆ ಹೊಲ್ಗ ದೂರ್. ದೂರ ಇದ್ದಂದ್ರ ಅಂದ್ರ ಅದು ಕರೆಕ್ಟ್ಗ ತಗೊಳಲ್ಲ ಸೈರಾಜು ಅದು ಮಾಡ್ತಿವಲ್ಲ. ಒಂದ್ ಮಾಡೋಟ್ಲೆ ಒಂದ್. ಹಳ್ಳಾರ ಅಡ್ಡ ಆಗ ಒಂದ ಒಂದೊಂದ್ಸರಿ ಕಾವಲಿ ಕರೆಕ್ಟ್ ತೊಳಲ್ ನಾವು ಎಟ್ಟ ಅದ. ತಗೋದ್ ತಗೊಂಡ್ರರುನು ರಾಂಗ್ ಆಗೇ ಬಿಟ್ಟಿರ್ತದ. ಒಂದ್ ಸ್ವಲ್ಪ ಇನ್ ನಾಲ್ಕು ಮೂಲಿ ಕರೆಕ್ಟ್ಗ ಗಾಳಬೇಕು ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಅಂದ್ರ ಅವ್ ರಿಸಲ್ಟ್ ಕೊಟ್ಬಿಡ್ತಾರ ಒಳ್ಳಿ ಮತ್ತೆ ಅದೇ ಹೊಲಕೆ ಹೋಗಬೇಕು ಇವತ್ ನೋಡು. ಹದ್ನಾಕಕ್ ಎಕರೆ ಮಾಡಕೊಂಬಂದನಾ ಹನ್ನೊಂದ ಎಕರೆ ಅಫ್ರೋಲ್ ಆಗ್ಯದತ್. ಮತ್ತ ಮೂರ ಎಕರೇ ರಿಜೆಕ್ಟ್ ಆಗದೆ ಮತ್ತ ಅದೇ ಹೊಲ್ಕೋಬೇಕು ನಾಳೆ.
ಈಗ ಹೊಲಕ್ಕೆ ಹೊದ್ರಪ್ಪ ಅಂದ್ರ ಅಂದ್ರೆ ಅಳಿಬೇಕಾ ಇಲ್ಲ ಇಟೇಪ್ ತಗೊಂಡ್ ಅಳಿಬೇಕಾ.
ಇಲ್ಲ ಇಲ್ಲ ಫೋನಗ ಅಳಿಬೇಕು.
ಫೋನ್ ಅಂದ್ರೆಫೋನ್ಗ ಹಿಂಗ್ ಸುತ್ತರಿಬೇಕಾ ಸುಮ್ನೆ ನಿಂತ್ ಅದನ್ನೇ ತಗೊಂಡ್ ಬಿಡ್ತದ
ಸದ್ದ ಅವ್ರ್ದ ನಾಲ್ಕ್ ಮಡಿಯದಾವ ಅಂತೀನಿ ಈಗ ಕೌಳಿಗದ್ದಿ ಈ ಸದ್ದ. ಈ ಸ್ಟಾರ್ಟಿಂಗ್ ಎರಡ್ ಮಾಡಿ ಆಕಡೆ ಲಾಸ್ಟ್ ಎರಡ್ ಮಾಡಿ ಅದಾವಿ ಇಲ್ಲ.
ಹೌದು ಹಾ.
ಅವ್ ನಾಲ್ಕು ಮಡಿ ನಾವ್ನ್ ಮದ್ಯ ಹೋಗಿ ನಿಂದರ್ಬೇಕು.
ಓಹೋ ನೆಡೆದರ್ಕ್ ಹೋಗೇ ನಿಂದ್ರಬೇಕು
ಆಗಿರ್ಬಾರ್ದು ಇದನ್ನೂ ಆಗಿಬಾರ್ದ ಇದನ್ನು ಆಗಿರ್ಬಾರ್ದದು.
ಅಬ್ಬ ತಲಿ ಓಡುಸ್ಬೇಕು.
ಹಾ ನಾಕು ಅಂದೆ ಅಲ್ಲಿ ಹೋಗಿ ಅವ ಒಂದ್ ಮಡ್ಯಾಗ ನೆಡಿಯಾಕ್ ಹೋಗಿ ನಿಂತ ಬಂದ್ರ. ಅದು ಯಾವತರ ಬರ್ತದಂದ ಈ ಸದ್ ನಾವು ಚೌಕಾಗ ಎಲ್ಲ ಹಿಂಗ್ ಲೈನ್ ಹಾಕೋತಿವಲ್ಲ ರೌಂಡ್. ಹಂಗ ಚೌಕಾಗ ನಾ. ನಾಕು ಮೂಲೆ ಇಂಗೆ ಕರೆಕ್ಟ್ ಬರ್ಬೇಕ್ ನೋಡೋದು ಈಸದ ಒಂದ್ ಬುಕ್ಕ ಹೆಂಗಿರುತ್ತಾ. ಹ ಅದೇ ತರ ಅವ್ ನಾಕು ಮೂಲಿ ಕರೆಕ್ಟ್ ಬಂದಿಡ್ಬೇಕು ಈ ಸಾದ್ ನೆಟ್ವರ್ಕ್ ಸ್ವಲ್ಪ. ಹಿಂಗೆ ಹೋಗಿತ್ತಂದ್ರೆ ಅದು ರಿಸೆಕ್ಟ್ ನಮ್ದು.
ಹ್ಮ್
ಆ ಈಸದ ಎಷ್ಟು ಯ ಆರ್ನೂರದೊಳಗೆ ಎಷ್ಟು ನಾಕ್ನೂರ ಅರವತ್ತು. ಹ್ಮ್ ನಾಕ್ನೂರ ಅರವತ್ಮೂರು ಏನ್ಡೇವೆ ನಾಕ್ನೂರ ಹದಿನೈದ ಅಷ್ಟ ಅಪ್ರೂಲ್ದ್ ನವಲತುನೆಂಟು ರಿಜೆಕ್ಟ್ ನಂದ ಈ ಒಳ್ಳದೇ ಈಗ ಅದೇ ಹೊಲಕ್ಕೆ ಹೋಗ್ಬೆಕ್ ನೋಡ್.
ಇಲ್ಲ ಇವಾಗ ಏನಾದ್ರು ನಾಕ್ ಮಾಡಿ ಅಂತ ಹೇಳಿದ್ದಲ್ಲ ಹತ್ ಮಾಡಿ ಹನ್ನೆರಡು ಹನ್ನೆರಡ ಮಾಡಿ ಇದ್ರು. ಕ್ಕೆ ನಿಂದ್ರಬೇಕು.
ಹಾ ನೆಟ್ವರ್ಕ್ ನಿಂದಿರ್ಬೇಕು ಅದು ಕವರ್ ಆಗಿಬಿಡುತ್ತ ಎಲ್ಲಾ. ಕವರ್ ಆಗಿಬಿಡ್ತದ ಸ್ವಲ್ಪ ಅದು ಕೌಲಿ ಬಂದಿರ್ತಾವಲ್ಲ ಆ ಒಡ್ಡ ದಾಟ. ದಾಟು ಹೋಗಬಾರ್ದು ಒಡಿನ ಒಳಗು ಇರಬಾರ್ದು.
ಹಾ
ಆ ಕರೆಕ್ಟ್ ಅವ್ರ ಏನ್ ವಡ್ ಹಾಕಿರ್ತಾರಲ್ಲಾ ವಡ್ಡಿಗೆ ಹಚ್ಚಷ್ಟೇ ತಗೋಬೇಕು. ಈಸದ ಬಿಸ್ಲ ಆಗಿರ್ತದ ಈಗ ಡಿಸ್ಪ್ಲೇ ಕಾಣಲ್ಲ ಫೋನಿಂದ ಬಿಸ್ಲಗ್ ಹೋದ್ಗಳೇ.
ಹಾ.
ಕರೆಕ್ಟ್ ಕಾಣಲಾರಕ್ ಸ್ವಲ್ಪ ಟರ್ನ್ ಆಗಿತ್ತ ಅಂದ್ರರ ರಿಜಕ್ಟ್ ಕೊಡ್ತಾರ ಅವಕುನು. ಬೆಳಗ್ಗೆ ಸಾಯಂಕಾಲ ಹೋದ್ರೂನು ಬೆಳಗ್ಗೆ. ಬೆಳಗ್ಗೆ ನೆಂಟನೋಡ್ಲೆ ಬಿಸ್ಲ್ ನೋಡಿ ಇಲ್ಲಿ ಮೊಬೈಲ್ ಇದು ಹಾಗೆ ಆತದ. ಮತ್ತೆ ಸಾಯಂಕಾಲ ಹೋದ್ರೂನು ಹಾಗೆ ಆತದ ಹಂಗಾಗಿ ಸೊ ರಿಜೆಕ್ಟ್ನು ಬರ್ತಾವ ಅಪ್ರೂವಲ್ ನ ತಗೋತಾರ ಬ್ಯಾಸ್. ಯವ್ವ ಯವ್ವ?
ಹೌದು ಹಿಂಗ ಮಾಡಿದ್ರೆ ಬಾಳ ಇದಾಗ್ತದ ನೋಡ.
ಹಾ ಅವ ಅಲ್ಲಿ ತನ ಒಳ್ಳೆ ಒಳ್ಳೆ ಒಳ್ಳೆ ಹೋಗಬೇಕಲ್ಲ.
ಹೋಗಬೇಕಂತ ನೀ ಯಾವ್ ಒಡ್ಡಿಗ್ ಹೋದ್ರೂನು ಅಲ್ಲಿಗ್ ಹೋಗಬೇಕ್ ನೀವು?
ಹಾ
ನೋಡು ಅಷ್ಟಷ್ಟ ದೂರ ಹೋಗೇ ಬೇಕೇನ್ ನಾ?
ಹೋಗಬೇಕ.
ಎಷ್ಟು ಪೂರಾ ಒಳಗ ಯಾವ್ ಮನೆಗಳು ಇಲ್ಲ ಅಲ್ಲಿ ಮೂಲಿಗೆ ಎಲ್ಲಂದ್ರೆಲ್ಲಾ ಹೋಗ್ರಿ ಅಂದ್ರರು ಹೋಗೇಬೇಕು. ಕಂಪಲ್ಸರಿ ಹಾ
ಹೋದ್ ಮಾಡ್ಕೊಂಡ್ ಬರಬೇಕು ಅಷ್ಟೇ ಅಂದರೆ ಕೆಲಸಾ ಹಾರ್ಡ್ವರ್ಕ್. ತಂದ ಇದು ಅಂದ್ರ ಗಂಡ ಮಕ್ಳಿಗೆ ಚಲೋ ಅಡ್ಡಾಡ್ತಾರಲ್ಲಾ ಗಾಡಿ
ಹಾ ಹಾ ಹಾ ಅದಕ್ಕೆ ಬಾಯ್ಸಗೆ ಇಡ್ತಾರ ಮಾಡಬೇಕು ಅಂತ ಹೇಳಿ.
ಹ ಹೆಣ್ಮಕ್ಳಿಗೂ ಈಗ ಎಲ್ಲಿ ನಾವು ಯಾದಗಿರಿಗ ನೋಡ ನಾವ ಈಗ ಇದು ನಮ್ದು ಹುಣಸಕಿ ತಾಲೂಕು ಸೂರ್ಪುರ್ ತಾಲೂಕದಾಗ ನೋಡ ನಾನ್ ಹೆಣ್ಣ ಮಕ್ಕಳ ಜಾಯ್ನ್ ಆಗಿದ್ದು ಹುಡುಗಿಯರಗ ಆಗಿಲ್ಲ ಅಂತ.
ಹೌದಾ ಅವ್ರರಿಗೆಲ್ಲರೂ ಶಾಕ್ ಆಗಿರುತ್ತೆ ನಂತೀನಿ.
ಫಸ್ಟ್ ಗೆ ಟ್ರೈನಿಂಗ್ ನಾವವುಲ್ಲ ಕೊಡಕಕ್ ಹೋದಾಗ ಅವ್ರರು ಶಾಕ್ ಆದ್ರ ಓ ಇಲ್ಲಿ ಹೆಣ್ಮಕ್ಳ ಎಲ್ಲ ಎಷ್ಟ್ ಗಟ್ಟಿ ಇದ್ದಿರಿ ತೋರರಿ. ಅಲ್ಲಿ ಹುಡುಗೇರಿದಾಗ ಒಬ್ರು ಬರ್ಲಿಲ್ಲ ಅಂದ್ರು ಅವ್ರೇ. ಇಲ್ಲಿ ನಾವು ನಾವು ಇಷ್ಟು ಜನ ಹೆಣ್ಮಕ್ಳದೇವ ಅಂದ್ರ ಸರಿಗೆ ಅಷ್ಟ್ ಖುಷಿ ಆಯ್ತ. ಅಂತ ಹೇಳಿದರ ಅವರ ಮೊನ್ನೆ ಮೀಟಿಂಗ ದಾಗ.
ಹ ಹ
ಹೆಣ್ಮಕ್ಳು ಇಷ್ಟ್ ಚನ ಆದಿರಿ ಅಲ್ಲಿ ಒಬ್ರು ಬಂದಿದ್ದಿಲ್ಲ ಅಂತ ಹೇಳಿ.
ನೋಡ ಹೂ ನೋಡ.
ಹಾ ಮಾಡ್ತಾರೆ ಈ ಕಡೆ ಎಲ್ಲಾ?
ಹ ಹಾ
ಹ ಚೆನ್ನಾಗಿ ಕೆಲಸಾ ಆದ್ರೆ ಏನ್ ಚಂತೆನ ಹೋಗೋದಲ್ಲ ಏನಲ್ಲ ಒಂದ ತಾಸ ಹೋಗಿ ಮಾಡ್ಕೊಮ ಬಂದ್ರ ಆತದ ಚೆನ್ನಾಗೈತೆ ಆರ್ ಕೆಲಸಾ?
ಬೆಟರ್ ತೊಗೊ ನಾನು ಕೇಳ್ತೀನಿ ನೋಡಮು ಇವರ ನಿಮ್ಮ ಅಣ್ಣ ಕೇಳ್ತೀನಿ ಮಾಡಮ್ ಏನಂತ? ಏನಾದ್ರು ಇತ್ತಪ್ಪಾ ಅಂದ್ರೆ ಕೆಂಬವಿಗಿ ನೋಡ್ತೀನಿ.
ಆ ಹಾ
ಹೂ ಹೂ ಅದ್ ಚಲೋ ಬಿಡು ಆದ್ರೆ ಗೊತ್ತಿರೋರು ಇರ್ಬೇಕ್ ನೋಡ ಸ್ವಲ್ಪ ತಲೆ ಓಡ್ಸ ತರ್ಬೇಕ
ಹಾ ಗೊತ್ತಿರೋರು ಇರ್ಬೇಕು.
ಹೂ ಚಲೋ ಅಲ್ಲ ವಿದ್ಯಾ ಟಿ ಏನ ಕೊಡ್ತಾರಾ?
ಆ ಟಿ ಏನು ಕೊಡ್ತಾರ ಇದಕ್ಕೆ ಎಜುಕೇಶನ್ ಬೇಕಂತ ಇಲ್ಲ? ಇದು ಏನದು ಮೊಬೈಲ್ ಯೂಜ್ ಮಾಡಕ ಸ್ವಲ್ಪ್ ಸೈಲೆಂಟ್ ಇದ್ರೆ ಸಾಕ? ಇದಕ್ ಅವರು ಏನು ಎಜುಕೇಶನ್ ಸರ್ಟಿಫಿಕೇಟ್. ಕೇಳಿಲ್ಲ ಒಂದ್ ರೀಸಮ್ ಆತಂದ್ರ ಅಷ್ಟೇ ನೋಡ ಅದ್ರ ಮೇಲೆ ತಗೋತಾರ ನೀ ಅದನ್ ಫೇಕ್ ಆದ್ರೂ ಮಾಡಿಸ್ಬೋದ. ಆದ್ರ ಇದಕ್ಕ ಏನು ಎಜುಕೇಶನ್ ಡಾಕ್ಯುಮೆಂಟ್ ಇಲ್ಲ ನೋಡಿ ಈ ಕೆಲಸಕ್ಕ.
ಹೂ ಚಲೋ ನೋಡು.
ಏನು ಇಲ್ಲ ಅದನ್ ಒಂದೇ ಕೇಳ್ಯಾರ ಮತ್ತ ಹೋಳ್ಳಿ ನಮ್ದ ಅಗ್ರಿಮೆಂಟ್ ಬರಾಕ ಬರ ಮುಂದ ಪೇಮೆಂಟ್ ಹಾಕಕ್ ಅದು ಬರು ಮುಂದ ಪೇಮೆಂಟ್ ಹಕಾಕ ಪಾಸ್ ಬುಕ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇವ್ ಮೂರೇ ನೋಡು ಅದನ್ ಬಿಟ್ರೆ ಏನು ಇಲ್ಲ.
ಅಂದ್ರೆ ಟೆತ್ ಓದಿದ್ರುನು ಟೆಂತ್ ಓದಲಿಲ್ಲ ಅಂದ್ರು ನಡೀತದ.
ಹ ಟೆಂತ್ ಮತ್ ಇದ್ರಾಗ ಟೆಂತ್ ಓದನವರುದ್ರ ಮಾಡಕತ್ತವ್ರು. ಈ ಬರೀ ಏಳ್ನೇ ಕ್ಲಾಸ್ ಓದ್ರುರು ಇದ್ದರೆ
ಅಯ್ಯೋ ಅಯ್ಯೋ ಚಲೋ ಇಲ್ಲ.
ಅಂದ್ರ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇರ್ಬೇಕು ಸ್ವಲ್ ಬರಯಕ್ ಬರ್ಬೇಕು ಮತ್ ತಮ್ಮ ಕೈಯಾರ ತಾವ್ ಬರ್ದ ಕೊಡ್ಬೇಕ. ಇಲ್ ಮೀಟಿಂಗ್ ಮಾಡಿದವರ್ಗ್ ಅವ್ರದ ಹೆಸರೆಲ್ಲ ಬರಯಕ್ ಬರ್ಬೇಕಕ್ ಇಲ್ಲ ಆತರ ಸ್ವಲ್ಪ್ ಗೊತ್ತ್ದೋರು ಇರ್ಬೇಕು. ಅಷ್ಟೇ.
ಗೊತ್ತಿರೋರು ಇರ್ಬೇಕು ಎಲ್ಲಾನು ಸ್ವಲ್ಪ ಫೋನ್ ಯೂಸ್ ಮಾಡೋ. ಫೋನ್ ಯೂಸ್ ಮಾಡೋದು ಗೊತ್ತಿರ್ಬೇಕು.
ಹ್ಮ ಅವೆಲ್ಲ ಗೊತ್ತಿದ್ದವರು ಇರ್ಬೇಕಕ್ ನೋಡಷ್ಟೇ.
ಹಾ ಚಲೋ ನೋಡೊ ಹಾಗೆ ಇತ್ತಪ್ಪ ಅಂದ್ರೆ ನಾನು ನೋಡ. ಅದು ಒಂದು ಬಿಟ್ರೆ ಯಾವ್ದದು ಕೆಲಸ ಇಲ್ಲ ಮತ್ತೆ ಬೇರೆ ಯಾವ್ದ ಯಾವ್ದ್ ವರ್ಕ್ ಫ್ರಮ್ ಹೋಂ ಆಯ್ತಾ.
ವರ್ಕ್ ಫ್ರಮ್ ಹೋಮ್ ಅಂತ ಯಾವು ಇಲ್ಲ.
ಹ್ಮ್ ಏನಾದ್ರು ವರ್ಕ್ ಫ್ರಮ್ ಹೋಮ್ ಇತ್ತು ಅಂದ್ರೆ ಹೇಳು..
ಹಾ ಹಾ.
ನೋಡಮ್ ನಾನು ಮನೇಲಿ ಇದ್ದೀನಲ್ಲಾ ಸದ್ಯಕ್ಕ.
ಹೌದು. ಕೆಂಬಾವಿ ಒಳಗ ಯಾವ ಯಾವರು ಪೈನಾನ್ಸ್ ಅವು ಇವ್ ಇರ್ತಾವಲ್ಲ ಮಾಡಬೇಕಿಲ್ಲೇ.
ಇಲ್ಲ ನನ್ ಕೇಳ್ದೆ ಬಟ್ ಅಷ್ಟಕ್ಕೆ ಹೋಗ್ಬೇಕು ಇಷ್ಟ. ಅಷ್ಟಕ್ಕೆ ಹೋಗ್ಬೇಕು ಅಂತ ಏನೇನೋ ರೂಲ್ಸ್ ರೆಗ್ಯುಲೇಷನ್ ಅಂದ್ರಪಾ.
ಹೌದು ಅದಕ್ ಟೈಮ್ ಇರ್ತದವಾ.
ಹ್ಮ್ ಅದ್ರ ಸಂಬಂಧ ಎಲ್ಲಿ ಬಿಡು ಅಂತೇಳಿ ಮತ್ ಇವರು ಕಳಸ್ಲಿಲ್ಲ.
ಹಾ ಹಾ.
ಅದ್ರಾಗ ಹೆಲ್ತ್ ಇಶ್ಯೂ ಒಂದಿತ್ತು ಅದ್ರ ಸಲುವಾಗಿ. ಸುಮ್ ಬ್ಯಾಡ ಬೇಡ ಅಂತ ಹೇಳಿ ಬಿಟ್ಬಿಟ್ಟೆ.
ಅಂದ್ರ ಟೈಮ್ ಅಡ್ಜಸ್ಟ್ ಅಲ್ ಅವರು ಕೆಲ್ಸ ಮಾಡೋದಂದ್ರ ವಜ್ಜಾತ.
ಹಾ ಅದು ಒಂದೇ ನೋಡು ಮೇನ್ ರೀಸನ್ ಅದು ಒಂದೇ ನೋಡು ಇನ್ನ ಒಂದು. ಟೀಚ್ ಮಾಡಕ್ ಹೋಗೋ ಚಲೋ ಸ್ಕೂಲ್ಗೆಲ್ಲಾನು.
ಹೌದು
ಹ್ಮ್ ನೋಡಮ ಹೆಂಗ ಆಗುತ್ತೆ ನೋಡಮ. ನೋಡಮ ಇವತ್ ಒಂದನೇ ತಾರೀಕು ಇನ್ನೊಂದ್ ಹದ್ದಿನ ತಾನಾ ನೋಡ್ತೀನಿ. ಕೇಳೀನಿ ಒಂದೆರಡು ಸ್ಕೂಲ ಅಲ್ಲಿ ಕೇಳಿದ್ದೀನಿ ಏನಾದ್ರುೂನು ಅಪ್ರೂ ಕೊಟ್ಟ. ಅಂದ್ರೆ ಓಕೆ ಇಲ್ಲಾಂದ್ರೆ ಇಲ್ಲ.
ಹೌದು
ನೋಡಮ ಏನಾಗತ್ ನೋಡಮ ಮತ್ ವಿದ್ಯಾ ನೀನ್ ಎಲ್ರಿನು. ಕಲ್ಸಕ್ ಹೋಗ್ತಾ ಇಲ್ಲ ಸ್ಕೂಲ್ಗೆಲ್ಲಾನು.
ಎಲ್ಲಿ ಹೋಗಲ್ಲೋಡ ಸೈರನ್ ನನಗೆ ಮಕ್ಕಳು ಸಂಬಳಸವಾಗಲ್ಲ ಅದ ಮೊದಲುತಲೆವಾಣಿನೀ ಹೇಳ್ತ ನನಗೆ
ನಿಜ ನೋಡು ಅದ ಒಂದ್ ಪ್ರಾಬ್ಲಮೇ ಯಾರಾದ್ರೂ ಮನ್ಯಾಗ ನೋಡ್ಕೊಳೋರ್ ಇರ್ಬೇಕು
ಹಾ
ಯಾದ್ರರು ಮನೆಯವ ನೋಡ್ಕೊಳ್ಳೋರ್ ಇದ್ರಪ್ಪಾ ಅಂದ್ರೆ ಒಂದ ಒಂದ್ ಇದು ಇರತೈತಿ.
ಹಾ
ಯಾರು ಇರ್ಲಿಲ್ಲಪ್ಪಾ ಅಂತಂದ್ರೆ ಮತ್ತೆ ನಮ್ಮ ಮಕ್ಳು ನಾವೇನ್ ನೋಡ್ಕೋಬೇಕಲ್ಲ. ಹಾ ವಿದ್ಯ ಹಾಸರಿ ಆಯ್ತು ಹಾ.